ಏನು ಗುರುವೆ
ಏನ್ ಹೇಳುದು ಸಾರ್
ಹಾ
ಇ ಇಿಂದೇನೆ ಪಯಳ ಅದೇ
ನಾನ್ ಇನ್ನೆ ಎಕ್ಸ್ಪ್ರಾ ಮಾಡ್ತೇನಿ ಇಾಗಲ್ಲ ಡೇಕಿ ಡೇಕ ಮುಂಚ ಭಾಷಣ ಮಾಡ್ತನಿ ಬಟ್ ನನ್ಗಪ್ಪ ನಾಲ್ೆಡ್್ದ ಇನ್ನುೂ ಬು ಮಾತಾಡಕ್ ನಿಲ್ಲ ಬಟ್ ಅದೇ ಸನ್ನಿವೇಶಗಳ ಎಕ್ಸ್ಪ್ಲೇನ್ ಮಾಡ್ಬೇಕು ಅಷ್ಟೇ
ಹ ಸ
ಹಾ
ಹ ಸಂಸರ ಹೇಳ ಅನ್ನ ಸಾರ್ ಅನ್ನ ಕೆ ಸಾಂಬರ್ ಭ ಹನ್ನ ಕೆ ಸಾಂಬರ
ಹ ಅಕೆ ಕೆ ಟಿಕೆಟ್ ಟಿಕೆ ಬೈ ಟಿಕೆ ಅರ್ಥ ಆಯ್ತು
ತುಾರಾ
ನಮ್ದು ಇನ್ನೂ ಆಗಿಲ್ಲ ಮಾಡ್ಬೇಕು ರೈಸ್ ತಗೊ ಬಂದಿದವಿ ಅಡಗೆ ಮಾಡಿದ್ ಮಾಡ್ತತಿವಿ ಇಲ್ಲೇ ಬ ಒಣ್ಣೊಂದು ಹೊಸ ಅಂಗಡಿ ಓಪನ್ ಮಾಡುದ್ರು ಬೆಳಿಗ್ಗೆ
ಯಾವದು
ಅದೇ ಮಸ್ರೂಮ್ ಬಿರಿಯಾನಿ ಇದೆ
ಹಾ ಹಾ
ಹ್ಮ
ಹಂಗ ಹ್ಮ್ ಹ್ಮ್
ಹ್ಮ
ಹನ್ ಮಗನ್ಗೆ ಮೇ ಬಿ ಇದು ಕಡೋಪಲುಜನ
ಹಾ
ಸಿದ್ದರಾಮಯ್ಯ ಮಗನ್ಗೆ ಇದ ಕೊಡ್ಬಹದು
ಹಾ ಹ್ಮ
ಹ ಹ ಹ ಹಾ ಇಏನ್ನೇನ ಮ ಸಂಚಾರ ಊಟ ಗಿಡ ಮಾಡಿನೇನ ಟೈಮ್ ಐತನ
ಮಾಡ್ತೀನಿರು ಆಮೇಲೆ ಹತ್ತುುವರೆ ಹನ್ನೊಂದ್ ಗಂಟೆ
ಬರ ಆನಂದ ಕಟಾ ಹ್ಮ್ ಹ್ಮ್
ಹ್ಮ್
ಹ್ಮ್ ಬುಡಮಲ್ ಸನ್ ರೈಸರ್ಸ್ ಅವ್ರ್ದ ಕತೆೆ ಮುಗೀತ ಅನ್ಸುತ್ತಾ
ಆಕ್ಕ
ನಾಕ್ ವಿಕೆಟ್ ಗಾನ ನಾಕು ವಿಕೆಟ್ಾದ್ರು ಪವರ್ಫುಲ್ ಅಲ್ಲಿಯ
ಬರ್ಪಾಲ
ಹ ಹಾ
ಹ ಹೋಗ್ರಿ ಬಿಡಂತಾಗ
ಒೋಗ್ಬಬೇಕು ಹೋಗ್ಬೇಕ್ರ ಒಂತರ ಕೊಬ್ಬು ಹ್ಮ್ ಇಲ್ಲ ಅಪ್ಪಾ
ಹ್ಮ್ ಹ್ಮ್
ಪ ಅಲ್ಲ ಹ
ಸಮಸರ
ಹೇಳ್ಬೇಕು ಸಂತಷ್ಸ ಮಿಸ್ ಮಾಡ್ತ
ಊಟ ಎಲ್ ತಗಂದ
ಮ ಅ ಹಾ ಹ ನಾಳೆ ರಜೇನಾ ಏನು ಭಾ ಹಲೋ ಹಲೋ ಹಲೋ ಹಲೋ ಸಮಯ ಮಾತಾಡ್ರ ರೈ
ಹ್ಮ ಹಲೋ
ಹ್ಮ್ ಹೇಳ್ಮೇಾಲ ಕೆಲ್ಸ ಆಯ್ತಾ ಹಲೋ
ಹೂ ಕೇಳಸ ಆ ಕಡೆಯಿಂದ ಕಾ ಬತ್ತಿದ್ದತ್ತು ಅದಕ್ಕೆ ಗಟ್ಟಾಗಿತ್ತು
ಹೂ ಹೌದಾ ನಾನ್ ಮಾತಾಡ್ತೇನೆ ಅವನೆ
ಮಾತಾಡ್ತಿಲ್ಲ ಅಂದಬಿಟ್ಟು ಕಟ್ ಮಾಡ್ಬ ಬಿಡ್ಬೇಡ ಅದ ಕಡೆ ಕಾಲ್ ಬಂದ್ರ ಕೇಳಳ್ಸಲ್ ದೊಡ್
ಹೂ ಹೋಗಲ್ಲಿ ಬಿಡು ಈಗ್ ಸಮ ಸರಿ ಹೋಗಿದಿಯ
ಸರಿ ಕಟ್ ನಮ್ಮ್ ಹುಗ ಫೋನ್ ಮಾಡಿದ ಟ್ಟಿಂದ
ಹ್ಮ ಹಾ
ತನ್ನ ಸಮಚ್ರ
ನನು ಸಂವಸರ
ಹೇಳ್ಬೇಕು
ಹಾ ಹಾ
ಸತದ ಪ್ಲಾನೋ
ಈ ಮಲ್ಲಿಕ್ ಅಂತ ಇರದ ಈಗ ಮಲ್ಕಂದು ಬೆಳಿಗ್ಗೆ ಟೈಮ ಅಲ್ಲಿ ಒಂದು ಎಡ ರ್ಯಾಪಿಡ ಮಾಡ್ಕಂತನೆ
ಹ್ಮ್ ಮಲ್ ಹೋಗಲ್ವಾ ಸಿಗ್ಗಗ
ಇದು ಹೋಗ ಅಂದಕೊಂಡು ಕೆಳಗಡೆ ಮನೆಯವ್ರು ಏನ್ ಒಳ್ಳೆ ರೌಂಡ್ ಕೂತ ಕೆಳಗಡೆ ಮಾತಾಡತ್ ಕೂತವೆ ಅವಳಡಿ ಕಂತ
ಸ್ವಿಗ್ಗಿಗೋಗಯ್ತೀನ ಏನು ಸ್ವಿಗ್ಗಿಗೋಗಯತನನೆ ತಗೊಂಡು ಹೋಗು
ಮತ್ತೇಏನ ಮುಂದೆ ಹೋಗ ಏನತರ ನಾಚಿಕೆ
ಎಲ್ ಎ ಇದು ಎಲ್ಲಿ ಹೋಗಬೇಕ ಕಣ ನೀನು
ನಾಳೆ ಗೊತ್ತಿಲ್ಲ ಬೆಳಿಗ್ಗೆದಾಗ ಪ್ಲಾನ್ ಹಾಕಳೋದು
ಊಟ ಕಾಸಿದ್ದ
ಹ್ಮ್ ಹ್ಮ್ ಬಿಡು
ಸ್ವ ಸರ ಭಯ
ನೀ ಹೇಳ್ಬೇಕಮ್ಮ
ನಾಳೆ ಎಷ್ಟತ್ತು ಆಗ ಬೆಳಗ್ಗೆ
ಹಾ
ನಾಳ ಎಷ್ಟ್ಲಿ ಆಗದ ಮುಳಗೆ
ಹ್ಮ್ ಗುಷ್ತ ಜವ ಹಚರಾಗಲ
ಯಾವ್ದೋ ರಾಖಿ ಯಾವ್ದೋ ರಾಖಿ ಬಾಯಿ ಚೀ ಕನ್ನಡದಲ್ಲಿ ಒಂದು ಇದ ಇದದಲ್ಲಾ ಲಕ್ಕುವ ಒಂದ್ ಕರೆ ಒಂದ್ ಕರೆ ಬರುತ್ತೆ ಸರ್ ಅಂತ ಆತರ ಬೆಳಗಿನ ಒಂದ್ ಕರೆ ಬರುತ್ತೆ ನಿಂಗೆ ಹಯ ಪಲ್ಲಿ
ಶಕ್ಕ
ಜಾರ್ ಅಪ್ಲಿ ಸ್ಲ್ ಸೇವಿಂಗ್ ಅದೆಲ್ಲಾ ಮನೇಜ್ ಮಾಡ ಹೆಂಗಾರ ಮೊಬೈಲ್ ಇ ಎಮ್ ಸೆಟ್ ಮಾಡ್ಬೇಕು ಈಗ
ಹಾ ಹಾ ಹ
ಈ ಮಾಗ ಏನೋ ಮಾಡ್ತೀನಿ ಹ ರ್ ಸಂಥಂಗ್ ಮ ಇದು ಈಸ್ಕೊಪಟಟ್ಟ್ರ್ ಕೊಡ್ಬೇಕು ತ್ರಿ ಮಂತ ನಾ ಕೆಲ್ಸಕ್ ಹೋಗಲ್ಲ ಸ್ಯದೇ ಬರೋ ಡೌಟು
ಹ್ಮ
ಹ ಬುಡ್ಗೊಂಡ್ ಕಣಿನಿ ಏಮ್ಮ ಅದಲ್ಲ
ಹ್ಮ ಹಾ
ಕೆ ಅತ್ತ ಇಲ್ಲ ನಮ್ಮ ಅಲ್ಲಿ ಯಾವ್ದ ಒಂದು ಹುಡುಗಿು ಇತ್ ಕಸಿದಲ್ಲ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿಲ್ವಲ್ಲ
ಮಾಡಿದವವ
ಆಹಾ
ಹ್ಮ್ ಸರಿ ಸರಿ ಅದ ಮಾತ್ರರು
ಅದ ಯಾಕ ಮದು ಹ ಅದ ಯಾವ್ದ ಹುಡುಗಿ ನಂಬರ್ ಕೊಡ್ತೀನ ಅಂದ ಮಾರ್ತ ಬಿಿಟ್ಟ
ಇದು ಇದು ಇ ಪರ್ಸ್ನಲ್ ಸೇರ್ ಮಾಡಂಗಿಲ್ಲ ಯಪ್ಲಿ
ಹ್ಮ್ ಹ್ಮ್ ಹಾಗ
ರೆಕಾರ್ಡಿಂಗ ಲ ರೆಕಾರ್ಡಿಂಗ್ ಲೀಸನ್ ಆಗುತ್ತೆದು
ಆಯ್ತಬ್ರ
ನನ್ ಸಂವತ್ಸರ
ಇನ್ನೊನ್ ಸಂಸರ ಸಂವಸರ
ನೀ ಹೇಳ್ಬೇಕು
ಹಂಗೆ ನಡೀತಾ ಇರುತ್ತೆ ಜೀವನಾನು
ಹ್ಮ ಹ್ಮ ಹ್ಮ ಹ್ಮ್
ಹ
ಆದ್ರೂ ಈ ಪಾಲಲ್ಟಿಕ್ಸೇ ಇರಬಾರ್ದು ಅನಿಸ್ಕಳ್ತ ತಾಗೆ ನೋಡ್ತಿದ್ರ ಅಲ್ವಾ
ಹ್ಮ
ಹಾ
ಇರ್ಬೇಕು ಒಂದ ಸಿಸ್ಟಮ್ ರನ್ ಆಗ್ಬೇಕುಂದ್ರೆ ಪಾಲಿಟಿಕ್ಸ್ ಇರ್ಬೇಕುಷ ಹ ಆಡಳಿತ ಮಾಡೋವ್ರು ಯೇಗ್ ಮಾಡ್ತಾರ
ನೋಡದ್ರೆ ಇ ನಾಗ ಮಕ್ಳ ಚೌಟಿ ಹೇಳದ್ ನೋಡುದ್ರ ಅದೇನದು ನಮ ಕಾಸು ಈ ಫ್ಲೆಕ್ಸ್ ಗಳೆಲ್ಲಾ ಬಟ್ಟೆಗಳು ಹೆಂಗ್ ಮೆರತಾರ ಅಂತಂದ್ರ ಅವೆಲ್ಲಾ ಯಾರ್ ಅಕಸು ನಮ್ದೇ ತಾನದುು ಹ್ಮ್
ಅದೇ ಹೋಡ್ತಿರೋದು ಪೊಲಿಟಿಕ್ಸ್ ಒಂದ್ ಸಿಸ್ಟಮ್ ಇಲ್ಲ ಅಂದ್ರ
ಹಾ
ಅದೇ ಒಂದ್ ಸಿಸ್ಟಮ್ ಇಲ್ಲ ಅಂದ್ರೆ ಸಿಸ್ಟಮ್ ರನ್ನಾಗ ಕಷ್ಟ ಬಟ್ ಪಾಲಿಟಿಕ್ಸ್ ಲಿ ಅದೇ ರೂಪ ಇನ್ನೊ ನಾರ ಬೇಕು ಒಂದು ಎಲ್ಲಾ ತರದ ಜವಾಬ್ದಾರಿಗಳ ನಿರ್ವಹಣೆ ಮಾಡಕ ಪಾಲಿಟಿಕ್ಸ್ ಬೇಕು ಬಟ್ ಆ ಪಾಲಿಟಿಕ್ಸ್ ಯಾವ್ರ ಮಾಡ್ತಾರ ಯಾವ್ ಜನ ಮಾಡ್ತಾರ ಅನ್ನೋದು ಮ್ಯಾಟ್ರ ಆಯ್ತದ
ಮಾಡ್ತಿನಿ ತಕೊ.
ಹ್ಮ್ ಹ್ಮ್